ಹಾ ಕೇಳಸ್ತಿದೆ ಹೇಳಿ
ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀವು
ಚೆನ್ನಾಗತಿದ್ದೀರಿ ಏನ್ ಮಾಡ್ತಾ ಇದಯ
ಈಗ ತಾನೇ ಊಟ ಮಾಡಿ ಬಂದೆ ನೀನು
ನಾನು ಇನ್ನೂ ಊಟ ಮಾಡಿಲ್ಲ ತುಂಬಾ ಹಸಿವಾಗಿದೆ ತಿನ್ನಬೇಕು
ಆಮೇಲೆ ಇಲ್ಲಿ ಏನ್ ಮಾಡಾತಾ ಇದೀಯಾ ಹೋಗಿ ಊಟ ಮಾಡು ಫಸ್ಟು
ಸ್ವಲ್ಪ ಮಾತಾಡಿ ಆಮೇಲೆ ಹೋಗ್ತೀನಿ
ಸರಿ ಇವತ್ತು ಎನ್ ತಿಂಡಿ ಮಾಡಿದ್ರಿ ನೀವು ಮನೇಲಿ
ಅಣನ್ನ ಸಾರೋ ಮೊಟ್ಟೆ ಮತ್ತೆ ಪಲ್ಯ
ನಾನು ಮನಲಿ ದೋಸೆ ಮಾಡಿದ್ರು
ಅಯ್ಯೋ ದೋಸೆ ಅಂದ್ರೆ ನನ್ಗ್ ತುಂಬಾ ಇಷ್ಟ
ನಿನಗೆ ಯಾವ ತಿಂಡಿ ಹೆಚ್ಚು ಇಷ್ಟ ಎಂದು ಕೇಳಬಹುದೇ
ದೋಸೆ ಮತ್ತು ಆ ಕೋಳಿ ಸಾರು
ಹ್ಮ್
ಮತ್ತೆ ಬಿರಿಯಾನಿ
ನಾನು ಸಿಹಿ ತಿಂಡಿಗಳ ತುಂಬಾ ಇಷ್ಟಪಡುತ್ತೇನೆ.
ನಾನು ಸಿಹಿ ಕಡಿಮೆ ತಿಂತೇನೆ ತಿನ್ನಲ್ಲ ಅಂತ ಹೇಳಲ್ಲ ತಿಂತೇನೆ ಆದರೆ ಖಾರ ನನಗೆ ತುಂಬಾ ಇಷ್ಟಾ
ಯಾಕೆ ಆತರ ನಿಮಗೆ
ಹ್ಮ ತುಂಬಾ ಸಿಹಿ ತಿಂದರೆ ಬೇಗ ನನಗೆ ಅದು ಏನು ಮೊಕ್ಕೆ ಹೊಡದಂಗೆ ಆಗುತ್ತೆ ಅದಕ್ಕೆ ನಾನು ವಸಿ ತಿಂಡಿ ತಿನ್ನುವುದಿಲ್ಲಾ
ಹಾಗೆ ನಾನು ಮಾತ್ರ ಎಷ್ಟು ಕೊಟ್ಟರು ತಿಂತೀನಿ.
ಓಹೋ ಹಂಗೆ ಅದಕ್ಕೆ ನಿನ್ನ ನೋಡಿದರೆ ಸಿ ಸಿಹಿ ನೆನಪ ಆಗುತ್ತೆ ನನಗೆ
ಹಾಗೆ ಹಾಗೆ ಎಲ್ಲಾ ಮಾತಾಡ್ಬೇಡಾ ಬಿಡಿ.
ಸರಿ ಸರಿ
ನಿನಗೆ ಅಡುಗೆ ಮಾಡೋಕ ಬರುತ್ತಾ.
ಸ್ವಲ್ಪ ಸ್ವಲ್ಪ ಬರುತ್ತೆ
ಏನ್ ಮಾಡಕ ಬರುತ್ತೆ
ಅನ್ನ ಮಾಡಕ್ ಬರುತ್ತೆ
ಅನ್ನ ಮಾಡಕ್ಕೆ ನನಗೂ ಕೂಡ ಬರುತ್ತೆ ಅದನ್ನ ಎಲ್ರೂ ಮಾಡಬಹುದು
ಹ್ಮ್ ಆಮೇಲೆ ಆಹ ಚಹಾ ಕೂಡ ಮಾಡೊಕ ಬರುತ್ತೆ.
ಹಾ ದೊಡ್ಡ ಅಡಗೆ ಮಾಸ್ಟರ್ ನಿವು
ನಗ್ಬೇಡ ನಿನ್ಗೇನಾದ್ರು ಬರುತ್ತಾ
ನನಗೆ ಸ್ವಲ್ಪ ಜಾಸ್ತಿನೇ ಗೊತ್ತು ಬಿಡ್ರಿ.
ಓ ಓ ಹಾಗೆ ಹಾಗಾದರೆೆಒಂದು ದಿನ ನನಗೆ ಕಲಿಸಿ ಬಿಡಿ
ಮೊದಲು ನೀನು ಅನ್ ಅದ್ ಮೊದ್ಲು ನೀನು ಇನ್ನು ಅನ್ನ ಸುಡದೆ ಮಾಡೋದು ಕಲಿಬೇಕು.
ಹಾ ಹಾ ಒಂದು ಸಲ ಸುಡಿಸಿದ್ದೆ ಅಷ್ಟೇ ನಾನು.
ಆಮೇಲೆ ಏನಾಯ್ತು
ಆಮೇಲೆ ಏನಾಗುತ್ತೆ ಮನೆಯಲ್ಲಿ ಎಲ್ರುೂ ನನ್ನ ನೋಡಿ ನತ್ತಿದ್ರು ನಮ್ಮಅಮ್ಮ ಬೈದ್ರು ಅಷ್ಟೇ
ಅದು ನೋಡೋಕೆ ಇಟ್ಟಿರ್ಬೇಕಿತ್ತು ಆವಾಗ ಗೊತ್ತಾಗಿರೋದು ನಿನಗೆ
ಹಶಿವು ಆದಾಗ ಯಾವ ಊಟ ಸಿಕ್ಕಾರೋ ಚೆನ್ನಾಗೆ ಅನ್ಸುತ್ತೆ ಮನೆಗೆ ಆದರೆ
ದೊಡ್ಡ ರುಚಿಕರ ಮಾಡೋದು ಸರಿ ಈಗಾ ಮಾಡ್ತಾ ಇದ್ರೆ ಇನ್ನುೂ ಹಸಿವು ಜಾಸ್ತಿ ಆಗುತ್ತೆ.
ಹ್ಮ್ ಮತ್ತೇನ್ ಮಾಡುವುದು ಹೋಗಿ ಊಟ ಮಾಡು ಅಂತ ಹೇಳ್ತಾ ಇದ್ದೀರಾ.
ಹ ಹೌದು ಇಲ್ಲ ಅಂದ್ರೆ ನಾನು ನಿನ್ನನ್ನೇ ತಿನ್ಬೇಕು ಅಂತ ಅನ್ಸ್ಬಿಡುತ್ತೆ
ಹ್ಮ್ ಸರಿ ಗುರು ಊಟ ಮುಗಸಿ ಮತ್ತೆ ಸಿಗೋಣ ಅಂತ ಹ್ಮ್ ಊಟ ಮಾಡ್ತಾನೆ ಮಾತನಾಡುವ ಇರಿ
ಊ ಊಟ ಮಾಡುತ್ತಲೆ ಮಾತಾಡುತ್ತೀವಿ ಹೇಳಿ.
ಹ್ಮ್ ಊಟ ಹಾಕಿಸಿಕೊಂಡು ಬರುತ್ತೇನೆ.
ಊಟ ಮಾಡಿ ರಾತ್ರಿ ನಿದ್ದೆ ಮಾಡಬಹುದು ಹ್ಮ್ ಹೇಳಿ.
ಹ್ಮ್
ಊಟ ಮಾಡಿ ರಾತ್ರಿ ಹೊತ್ ನಿದ್ದೆ ಮಾಡಿಬಹುದು ಅದಕ್ಕಾಗಿ ಹೇಳಿ ಸ್ವಲ್ಪ
ಏನು ಹೇಳೊದೊ ನಿನಿಗೆ ಯಾವಾಗಾದ್ರೂ ರಾತ್ರಿ ನಿದ್ದೆ ಬ ಬರದೇ ಇರುತ್ತಾ.
ತುಂಬಾ ತುಂಬಾ ಸ ಎಲ್ಲ ಬರುತ್ತೆ ಯಾಕೆ ಕೇಳ್ತಾ ಇದ್ಯಾ ಹೇಳು.
ಹ್ಮ್ ನಿನ್ನೆ ರಾತ್ರಿ ಮೂರು ಗಂಟೆ ಅನ್ಕೊತೀನಿ ನನಿಗೆ ನಿದ್ದೇನೆ ಬಂದಿಲ್ಲ. ಅಷ್ಟು ಸಮಯವಾದರೂ ನನಗೆ ನಿದ್ದೆೇನೇ ಬರ್ಲಿಲ್ಲ. ಮೊದ್ಲು ಮಲ್ಗೋಕೆ ಪ್ರಯತ್ನ ಮಾಡಿದ್ದೆ ಆಮೇಲೆ ಆಮೇಲೆ ಹಠ ಇಟ್ಟು ಉರುಳು ಆಡಿದೆ
ಆಹಾ ನನಗೂ ಹಾಗೆ ಆಗುತ್ತೆ ಬಿಡಿ.
ಹೌದಾ ಕೊನೆಗೆ ಏನ್ ಮಾಡಿದ್ದೆ ಗೊತ್ತಾ
ಏನ್ ಮಾಡಿದ್ರಿ ಕೊನೆಗೆ
ಆಹ ಕೊನೆಗೆ ಫ್ಯಾನ್ ಎಷ್ಟು ಸುತ್ತು ತಿರುಗುತ್ತೋ ಅಂತ ನೆನಿಸ್ಕೊಂಡು ಮಲ್ಕೊಂಡೆ
ಆಹಾ ಆಮೇಲೆ ನಿದ್ದೆ ಬಂತು ನಿಮ್ಗೆ
ಲೆಕ್ಕ ತಪ್ಪಿ ಮತ್ತೆ ಶುರು ಮಾಡಿದ್ದೆ.
ನಿದೇ ಬರ್ಬರ್ ಇದಕೆ ಮನಸ್ಸಿಗೆ ಸಾವಿರ ಯೋಚನೆಗಳು ಬರುತ್ತವೆ ಬಿಡಿ
ಹೌದು ಎ ವರ್ಷಗಳ ಕೆೇಳಸ್ತಿದ್ಯಾ ನಮ್ಮ ದ್ವನಿ
ಹಾ ಕೇಳಿಸತಿದೆ ಹೇಳಿ
ಹತ್ತು ವರ್ಷಗಳ ಹಿಂದೆ ಘಟನೆ ಕೂಡ ನೆನಪಾಗುತ್ತೆ
ನಾನು ಕೆಲವೊಮ್ಮೆ ನಾಳೆ ಏನ್ ಮಾಡ್ಬೇಕು ಅಂತ ಯೋಚಿಸುತ್ತೇನೆ.
ಹೌದಾ ಹ್ಮ ಹಾಗೆ ನಾನು ಮಾತ್ರ ಯಾಕೆ ಆ ಮಾತು ಹೇಳಿದ್ದೆ ಯಾಕೆ ಹಾಗೆ ಮಾಡಿದೆ ಅಂತ ಎಲ್ಲಾ ವಿಷಯಗಳು ನೆನಪ್ಸ್ಕೊಳ್ತೀನಿ.
ಆಹಾ ರಾತ್ರಿ ಮನಸ್ಸು ತುಂಬಾ ಕೆಲ್ಸ ಮಾಡುತ್ತುತ್ತದೆ.
ಹೌದು ಒಂದು ಸಲ ರಾತ್ರಿ ಆಆ ಎರಡು ಗಂಟೆ ಹಸಿವು ಆಗಿತ್ತು ನನಗೆ
ಎರಡು ಗಂಟೆಗೆ ಹಸಿವು ಆಗಿತ್ತ ಆಮೇಲೆ ಏನಾಯಿತು.
ಆಮೇಲೆ ಅಡಿಗೆ ಮನೆಗೆ ಹೋಗಿ ತಿಂಡಿ ಹುಡುತ್ತಾಯಿದ್ದೆ
ತಿಂಡಿ ಸಿಕ್ಕಿರಬಹುದು ಎಂದು ಕೇಳಬಹುದೇ.
ಕಿತ್ತು ಆದರೆ ಶಬ್ದ ಮಾಡಿ ಎಲ್ಲರನ್ನೂ ಎಬ್ರಿಸ್ದೆ
ಆಹಾ ಆಮೇಲೆ ಬೈಗಳು ಸಿಕ್ಕಿತ ನಿಮಗೆ
ಬೆಳಗ್ಗೆ ಚೆನ್ನಾಗ್ ಸಿಕ್ಕಿತ್ತು ರಾತ್ರಿ ಏನು ಸಿಕ್ಕಿಲ್ಲ ಎಲ್ಲಾರೂ. ಒ ಸುಮ್ಮನೆ ಮಲಿಕೊಂಡರು.
ನಿದ್ದೆ ಬರದಿದ್ದಾಗ ಸಮಯ ತುಂಬಾ ನಿಧಾನವಾಗಿ ಹೋಗುತ್ತ. ತ್ತ ಅಲವಾ.
ಹ್ಮ್. ನೀರು ಕುಡಿತಾ ಇದ್ದೆ ನ ನೀರಿ ಒಂದು ನಿಮಿಷ. ಅದು ಹೌದು. ತುಂಬಾ ನಿಧಾನವಾಗಿ ಹೋಗುತ್ತೆ ಗಡಿಯಾರ ನೋಡಿದ್ರೆ. ನಿಮಿಷ ಮಾತ್ರ ಈ ನಮ ಇನ್ನ ಇಷ್ಟೇನ ಆಗಿರುವುದು ಅಂತ ನೋಡ್ತಾ ಇ. ತಿನ್ನ
ಆದ್ರೆ ಬೆಳಿಗ್ಗೆ ಎಬ್ಬಿಸಿದಾಗ ಮಾತ್ರ ಇನ್ನೂ ಐದು ನಿ ನಿಮಿಷ ಬೇಕು ಅನಿಸುತ್ತದೆ.
ಅದಕ್ಕೆ ಒಂದು. ವಿಶೇಷ ಶಕ್ತಿ ಇರಬೇಕು ಯಾಕೆಂದರೆ.
ಹ್ಮ್.
ಇದ ಮೇಲೆ. ನಾವು ಒಂದು ಆರು ಗಂಟೆಯ ಸಮಯ. ಇಲ್ಲ ಅಂದ್ರೆ ಏಳು ಗಂಟೆ ಸಮಯವರೆಗೂ ನಿದ್ದೆ ಹೋಗುತ್ತೀರಿ. ಒಂದೊಂದ್ಸಲ ಎಂಟು ಗಂಟೆ ಸಮಯ ನಿದ್ದೆ ಹೋಗುತ್ತೇವೆ. ಅದು ನಮಗೆ ಹೇಗ್ ಅನ್ಸುತ್ತೆ ಅಂದರೆ ನಾವು. ಹೀಗೆ ಕಣ್ಣು ಮುಚ್ಚಿದಿರಿ ಆಗ್ಲೇ ಎಬರ್ಸ್ತಿದ್ದಾರೆ. ಹಾಗನ್ಸುತ್ತೆ ಆದ್ರೆ ನಾವು ನಿದ್ದೆ ಹೋಗದಿರಾ ಎಚ್ಚರ ಇದ್ದರೆ. ಹಾ ಹಾ. ಎಂಟು ಗಂಟೆ ಸಮಯ ಹೇಗೆ ಅಂತ ಗೊತ್ತಾಗುತ್ತೆ ರಾತ್ರಿ.
ಆದರೂ ವಿಶ್ರಾಂತಿ ಪಡೆಯಬೇಕು. ಮನುಷ್ಯರು ವಿಶ್ರಾಂತಿ ಎಷ್ಟು. ಪಡೆಯುತ್ತಾರೋ ಅಷ್ಟು ಜೀವನ ಸಾರ್ಥಕವಾಗುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು.
ಹೌದು ಮತ್ತೆ.
ಹ್ಮ ಒಂದು ಸಲ ಬೆಳಗ್ಗೆ ತನಕ ಎಚ್ಚರವಾಗಿದ್ದೆ.
ಹ್ಮ್ ಅಯ್ಯೋ ಆಮೇಲೆ ದಿನ ಪೂರಾ. ಹಾಗೆ ಇದ್ದ ಇಲ್ಲ ಮಲಕೊಂಡ.
ಕಣ್ಣು ತೆರೆದುಕೊಳ್ಳಕ್ಕೆ ಕಷ್ಟ ಆಗಿತ್ತು ಆದರೂ. ಮಾಡಿದೆ.
ನಾನು ಹಾಗೆ ಆದ್ರೆ. ಕುತ್ಕೊಂಡಲ್ಲೇ ಮಲಗ್ ಬಿಡ್ತೀನಿ ಹೇಗೆ ಕುತ್ಕೊಂಡಿದ್ದೀನೋ ಹಾಗೆ ಮ.
ಅದಕ್ಕೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಬೇಕು.
ಹೌದು ಆದರೆ ಕೊಳೊಮ್ಮೆ ನಿದ್ದೆ. ಬರೋದೇ ಇಲ್ಲ ಏನೋ ಯೋಚನೆ ಇರುತ್ತೆ.
ನಿಜ ನಿದ್ದೆ ಬಂದಾಗ ಬರುತ್ತೆ ಇಲ್ಲ ಅಂದ್ರೆ ಯಾವ. ಯಾವ ಪ್ರಯತ್ನ ಮಾಡಿದ್ರು ಬರಹೋದೇ ಇಲ್ಲ.
ಸರಿ. ಇವತ್ತು ಬೇಗ ಮಲ್ಗೋಣ ಅಂತ ಅನ್ಕೊಂಡಿದ್ದೀನಿ. ಆದರೂ ಇಷ್ಟು ಆಗಿದೆ ಸಮಯ. ನಂದು ಊಟ ಆಗತ್ ಊಟ ತಿಂತ ಇದೀನಿ ನಾನು. ಹಾಗೆ ನಿಮ್ಮ ಜೊತೆ ಮಾತನಾಡುತ್ತ.
ಇಲ್ಲ ಅಂದ್ರೆ ಮತ್ತೆ ಫ್ಯಾನ್ ಕೆಳ ಫ್ಯಾನ್. ಲೆಕ್ಕ ಹಾಕ್ಬೇಕಾಗುತ್ತೆ.
ಹೌದು ಅದು ತಿರುಗುವುದು ಮಾತ್ರ ಲೆಕ್ಕ ಹಾಕಬೇಕಾಗುತ್ತೆ ಮತ್ತೆ ಲೆಕ್ಕ. ತಪ್ಪು ಹೋದರೆ ಮತ್ತೆ ಲೆಕ್ಕ ಹಾಕಬೇಕಾಗುತ್ತೆ. ಅದನ್ ಮಾತ್ರ ಮತ್ತೆ ಮಾಡಲ್ಲ.
ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
ಧನ್ಯವಾದಗಳು.